ಇಲ್ಲ ಐತಕ್ಕಾಏಯ್ನರಜ ಮತ್ತೆ ದೂರ ಐ. ಕಡೆ ಅಂತ ಅದು ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಐ್ತಲ್ಲ.
ಏಯ್ ಬ್ಯಾಡ ಬುಡು ದೂರಿದ್ರ
ಹಾ ದೂರ ದೂರ ಆಯ್ತ ಬಿಡು ಇಲ್ಲ ಆದ್ರ ನಾನೇ ಬರ್ ಕರ್ಕೊಂಡ ಹೋಗಿದ್ದೆ. ದೂರಐತೆ ಇಲ್ಲ ಕುಚ್ಚಕ್ ಇಟ್ಟಾರ ಇರಲಿ ಬಿಡು ಬೇಡ ಸುಮ್ನೆ ಅಂತ ಅಂದ ನಿಮ್ ಭಾವನೆ. ಸ್ಕೂಲ್ ಅಂದ್ರೆ ಎಲ್ಲಿ ಹೇಳು ಸಂಗನಕಲ್ ಕಾಲ ಕ್ರಾಸ್ ಆಯ್ತಲ್ಲ.
ಹ್ಮ್ ಹ್ಮ್ ಹ್ಮ್
ಸಂಗನ ಕಲ್ಲಿಂದ ದ ಕ್ರಾಸಿಂದಾದ್ರೆ ನಮ್ಮೂರ್ ನಮ್ಮ ಊರ್ಗ. ತಂಗನ್ ಕಲ್ಲಾಗಿ ಇಂದುದು ಬರ್ತ.
ನಿ ಕಳ್ಸಂಗಿಲಪಿ ಅಂತ ನಿನ್ ಮಾತಾಡ್ತಿಯ ಮಾತಡು. ನಿಮ್ ಮಗಳು ಮಾತಾಡ್ತಳ ನೋಡುವೆ
ಆ ಕೊಡು.
ಆಯ್ ಸೋಂಡ್ ಸೋಂಡು ಸೋಈಡ ಅಂತೆ ಸೋಡಕ್ ಬಂದಂಗಿಲ್ಲದ್ರಾಗ.
ಏನಂತೆ ಸೌಂಡ ಸೌಂಡ್ ಹಿಡಕ್ ಬರೋದಿಲ್ಲ ಅದು.
ಅದು ಅವ್ರ ಆನಲೈನಗ ಲೋಡ್ ಸ್ಪೀಕೆರ್ ಇಡಕ್ ಬರಂಗಿಲ್ಲ ಇದು ಒಂದ್ .
ಹ್ಮ್ ಅದಕ್ಕೆ ಹಿಂಗ ಅಂದ್ರ. ನಾನು ನಾಗರಾಜ ಬರ್ತನಿ ನಾನು ಬರ್ತನಿ ಬಾ ಅಂದನ್ನೆ.
ಹ್ಮ್ ಹ್ಮ್
ಹೇಳ್ಬಿಟ್ಟಿ ನೋಡಪ್ಪ ನಾಗರಾಜ್ಗ ನಿಮ್ ಬಾವ್ ಬರ್ತ್
ಏ ದಾಶ ತರಸ್ ಬಿಟ್ಟರ್ತರಕ್ಕಿ.
ನಾನೇನ್ ಬರ್ತಿದ್ದ ಬಿಡು ಕರ್ಕೊಂಡ್ ಹೋಗೋದೇನ್ ಇದಲ್ಲ ಇವಾಗ ಇನ್ನೊ ಕುದಿಯಾಕತ್ತತಿ ಇವಾಗ. ಆಗಸ್ಟ್ ಒಳಗೆ ನಾಗಂಟೆ ಆಗ್ರೈತೆ ಇಷ್ಟು ದೂರ ಆಕ್ ತೆ ಅವ್ನ ಎಲ್ಲಿ ಬಿಡು ಯವಾಗನ ಇಲ್ಲಿ ಹತ್ರ ಇದ್ದಾಗ ಹೋಗಬರ
ಊಟ ಊಟ ಬಿಟ್ಟರ ಹ್ಮ್ ಹ್ಮ.
ಏನ್ ಏನಮ್ಮಿ.
ಏ ನಾನ ಹೊಟ್ಸ್ ಹೋಟ್ ತುಬಿದ್ ತುಂಬುರ ಸಾಕ
ಏನ್ ಅಂತಳ.
ಏ ನಾನು ಆಗ್ಲೇ ಮೂರೊಟ್ಟಿ ಉಂಡಿದ್ಯಾ.
ಹ್ಮ
ಈಗ ಉಣ್ಣಕತಿದ್ದ ನಿನ್ ಫೋನ್ ಮಾಡಿದಾಗ ಬಿಟ್ಟೇಲ್ಲ ಅದಕ್ಕ ಉಣ್ಣದ ಬಿಟ್ಟನ ಅಂತ ಹಿಂಗ
ಇಲ್ಲಾಯಿ ಮಟನ್ ಅಂದಿದ್ದಕ್ಕೆ ಉಣ್ಣದ ಬಿಟ್ಟಳಂತ ಅಕಿ.
ಹ್ಮ
ಹ ಇರ್ಲಿ ಬಿಡು ಇಲೇ ಹೋಟೆಲ್ಗ ಹೋಗನ್ ಬಾ ಅದ್ರಾಗ ಏನೈತೆ.
ನಯ್ ಅಲ್ಲೇ ಉಂಡಿನಿ ಮೂರ್ ರೊಟ್ಟಿ ಉಂಡಿ ಬಿಡಕ ಹೊರ್ ತುಂಬೈತಿ ಅಕಿ. ಅ ತಿನ್ನು ತಿನ್ನು ತಿನ್ನು ಅಂತಳ ನನ್ಗೆನ್ ಹೊಟ್ಟಿ ಹೊಟ್ಟಿ ಮಾಡ್ಯಳ ಕಬ್ಬಣ್ದು ದೋಟ್ಟಿ ಮಾಡ್ಯಳ.
ಏನ ಜಲ್ದಿ ನನ್ ಗಂಡ ಚೆನ್ನಾಗ್ ಆಗ್ಲ್ ಬಿಡು ವೀಕ್ ಆಗ್ಯಳ ಅಂತ ಅವ್ಳು. ಪಾಪ.
ಹ್ಮ ಅವೂ ಅದ ಹೊಟ್ಟಿ ಎಷ್ಟ ಎಷ್ಟ ಹಿಡ್ಸದ ಅಷ್ಟ ಹೋಗದು. ಜಾಸ್ತಿ ಉಂಡ್ರ ಇದ ಆಕೈತಿ.
ಹ್ಮ್ ಮೇಡಮ ಹೆಸ್ಟ್ ಗಂಟೆಗೆ ಬರ್ತೀನಂದಳಪ್ಪ.
ಮೂರ್ ಗಂಟಿಗ ಹೇಳ್ಯಳ ಮೂರ್ ಗಂಟಿಗೆ ಅಂತ ಅಂದ್ಲ.
ಅಲ್ಲ ಹೊರಾಗ ಹೋಗಕ್ ಬಾ ಹಂಗ್ ಬರ್ತಿಯೆನ್.
ಈಗ ಬರ್ತೀನ ಬಿಟ್ಟ ಮನಿನ.
ಅಲ್ಲ ಈಗ ಹೋಗನ ಬ ಬೆಂಗ್ಳೂರ್ ರೋಡ್ ಸೈಡ್ ಏನು ಬ್ಯಾಗ ತಾಂತಳಂತ ಹಂಗೆ ಅಲ್ಲೇ ಇವ ಪಾನಿಪುರಿ ತಿಂದ ಬರನ್ ಬರ್ರಿ.
ಅಲ್ಲ ಹಾಸ್ಪೆಟ್ಲ್ಗ ಬರ್ತನಿ ತಡಿ.
ಏಕೆ.
ನನ್ ಹೆಂತಿನ್ ಅಲ್ಲಿ ಸಿಮ್ರನ್ ಮನಿಗ ಕಳಸ್ತಿನ ಸ್ವಪ.
ನಮ್ಮಿಂದ ಕರ್ಕಂಬಾ ಅವ್ಳಗುನು.
ನ ಸುತ್ತ್ಯಾಡ್ತಾಳ ಇಲ್ಲೇನ್ ಮಾಡ್ತಾಳ.
ಆ ಇರ್ಲ ಬಿಡು ಅಡ್ಯಾಡಿದ್ರ ಸ್ವಲ್ಪ ಅವ್ಳ ದನ್ಕಂತಾಳ ಸ್ವಲ್ಪ. ಈ ಸುಮ್ನೆ ಕುಂತಲ್ಲೆ ಕುಂತ ಅವಳ್ಗೆ ಬೇಜಾರಲ್ಲ.
ಹ್ಮ್ ಗಂತಿ.
ಹ್ಮ್ ನಮ್ಮಿಂದ ಕರ್ಕಂಬಾ ಹಂಗೆ ಹತ್ರ ಆಯ್ತನಿ ಮನಿಗೆ ಅಂದ್ರ ಹಂಗೆ ಮನಿಗ ಹೋಗಕ್ ದಾರಿ ತೋರ್ಸಮ್ಮ.
ಹ್ಮ್ ಹ್ಮ್ ಹ್ಮ್
ಅಲ್ಲೀಗ್ ಬರ್ತಾರಾ ಅಲ್ಲೇನೋ. ಕುಡ್ಕೊಂಡ ಏನಂದ್ ತಿಂದಾದ್ರು ಬರ್ತಳ.
ಅದ ಸರಿ ಆಯ್ತತೋ ಕರ್ಗಂಬರ್ ಕರ್ಗಂಬರ
ನಾಗರಾಜ ಅವ್ರ ಹೆಂತಿನ್ ಕರ್ಕೊಂಬರ್ತಾನಂತೆ ಪಾನಿಪೂರಿ ತಿನಸ್ಬೇಕು. ತಿನ್ನುಸ್ತಿಯಾ ಏಳು ಬಾ ಇಲೇ ಸಾಕು ಅನ್ನು
ಅಲ್ಲೆಇರುಹಾಸ್ಪಿಟ್ಲ್ದಾಗ ಒಂದ ಐದು ನಿಮಿಷ ಬಂದ ಬಿಟ್ವಿ.
ಏ ತಡಿ ಅವನ್ ಬರ್ತದಾನಂತ ನಾಗರಜಗನು. ಹ್ಮ್, ಬಾ ಬಾ ಇಲ್ಲೇ ಇರ್ತೀವಿ ಬಾ ಇನ್ನಾ ಇದಧಾನ ಬ ಕರ್ಕಂಬ ಭೂಮಿ ಕೆನ ರ ಕತೀರೆ
ಹ
ದೇವರಾಜ ಏಯ್ ತಮ್ಮ
ಯಾಗ
ಅಲ್ಲಲ್ಲೋ ಎಲ್ಲಿ ಬರಕತ್ರಿ ಏನ್ ಕತಿ ಹೇಳ್.
ರೋಡ್ ನಗದಿವವಿ ಅಕ್ಕ ರೋಡ್ ನಗದೀವಿ.
ರೋಡ್ನಗದಿಯಾ
ಹ
ಏ ಸರಿ ಸುಧಾ, ಸುಧಾ, ಏ ಸುಧಾ ನಾಗರಾಜ ಸೈಡಟ ನಾಗರಾಜ ಈ ಅಪಟ್ಟ ರೋಡ್ ಲ ಉೊಂಡಡಂತೆ ಆಡ ಹಂಗ ಬರ್ ಈ ಯಾಟಿಲ್ಲ ಅನ್ಸೊಪ್ಪಲ್ ಯಾಟಗ ಏಯ್ ಆಟೀ ಸ್ಟಾಲ್ ಕುಡ್ತಿವಲ್ಲಾ
ಹಾ ಹಾ
ಅಲ್ಲಿಗಿ ಬಾ ಅಲ್ಲಿ ಬಾ
ಹಾ ಅಲ್ಲಿಗಬತ್
ಹ್ಮ, ನಾವ ಹಾಸ್ಪೆಟ್ಲ್ ಬಿಟ್ಟಿವ್ಯಾ ಹ್ಮ್, ಬಾ ಆ ಹುಡ್ಗಿನ್ಗು ಕರ್ಕಂಬಾ ನಮ್ಮಿಂದೆ ಬರ್ತಾಳ.
ಹಾ, ಹ
ಸರಿಪ್ಪಾ ಇನ್ನೇ ನಾರಾಜ?
ಮತ್ತೆ ಎನಿಲ್ಲಕ್ಕ.
ನೀನೇ ಹೇಳ್ಬೇಕು.
ಹ್ಮ್, ಏನ್ ಹೇಳ್ಬೇಕು ನಳನು ಈಗ್ ಬರ್ತೀನಿ ಲೇಟ್ ಹಾಕತೇನ.
ಮಾಡ್ತತಲ್ಲ
ಸ್ವಾಮಿ ನಮಕನಾ ಯ ಆಕಿ ಬರಲ್ಲ ಅಂತ ನಾನಪನ ಬರ್ಲ್ಲಾ
ಏನಾ
ಅಕಿ ಬರಲ್ಲ ನೀನು ಒಬ್ಬನೇಹೋಗಿಬಾ ಅಂತಾಳ.
ಏಯ್ ಬಾಮಿ ಇರ್ಲಿ ಬಾ
ಂತ ಮಾತ ಅವ್ರ ಇಲ್ಲಕ್ಕ ಒಂದೆ
ಏಯ್ಇರ್ಲಿ ಬಾ ಹಂಗೆ ನಿಮ್ಮ್ ಮನ ನಿಮ್ಮ್ ಮನಿ ದಾರಿ ಸಿಕ್ತ್ ಅಂದ್ರೆ ದಾರಿ ತೋರಿಸ್ತ ಈ ಹಂಗ ಹೋಗಂತ ಇಲ್ಲಾಂದ್ರೆ ಇಬರು ಕಾಲ್ತ್ ತೋಗೋಂತ್ರಿ.
ಇಲ್ಲ ತಗ ಬೇಡ ಅಲ್ಲ
ಅಲ್ಲ ಮೀ ಸುಮ್ನೆ ಮನಾಗಿದ್ದು ಬೋರ್ ಅನ್ಸುತ್ತ ಬಾ, ಬಾ. ಹ್ಮ್,
ನ ಅಲ್ಲ ಸಿಮರಾನ್ಗಾರೊಟ್ಟಿ ತಗಂದೊಂಟಾಳ.
ಸಿಮ್ರನ್ಗ
ಹ್ಮ್
ಆಕಿ ನ ಬೆಳಗ್ ಚಪಾತ್ ಮಾಡಿದ್ಲ ಬಿಡಾ
ಹಾ ಈಗ್ ಫೋನ್ ಮಾಡಿದ್ಲಾ
ಹೌದಾ ಅವ್ಳು ಸೋಮಾರಿ ಅಡಗೆ ಮಾಡ್ಕೇಳಾರ್ದ ಏನೋ ಒಂದ್ ಇಟ್ಟಿರ್ತಾಳ ಅವ್ಳು.
ಹ್ಮ್
ಸೋಮಾರ ಅಂದ್ರೆ ಸೋಮವಾರ ಅವಳು
ಅದ ಅದ
ಚಲ್ಲ ಹಾ
ಎಲ್ಲಿದ್ರ ನಡ್ಕೊಂಡ್ ಬರ್ತಿದ್ರ ಅಂತ ಕೇಳು
ಹ್ಮ್ ಮತ್ತೆ ಏನ್
ಹಬ್ಬ ಹಬ್ಬಬ್ಬಬ್ ಅಂದ ಭಾಯ ಚಾನ್ಸ್ ಬುಡು ಶ್ವೇತ ಅಕ್ಕಾ ನಾ ಇಟ್ಕದ್ರೆ ಆಗತ್ತಳು ಅಂದ್ರೆ ಬಾರಿ ಚಾನ್ಸ್ ಐತೆಳು
ಶ್ವೇತಕ್ಕ ಅಲ್ಲ ಶ್ವೇತ ಅಮ್ಮ ಶ್ವೇತಾ ಅಶೋಕರ್ ಶ್ವೇತಾ
ಏನ್ ತಂತಾಳಂತ ಸೇತಮ್ಮ
ಶ್ವೇತಕ್ಕ ಎಲ್ಲಡ್ಕೊ ಬರ್ತಾಳಿ ಇನಂತೆ
ನಾನ ಅದಕ್ಕೆ ಆಚರಪಟ್ಟೆ
ಹ್ಮ್
ಏನ ತಗೊಂತಾರಂತ
ನೀನ್ ಸಜ್ಜೋಳಿಗೆ ಇಲ್ಲಾಂದ್ರೆ ನಿನ್ ನಿದ್ದೆಗ ಬರಕ್
ಆಮೇಲೆ ಸಾಯಂಕಾಲ ಬರ್ತೀವಟ ಅಂತ ಅಂದಬುಡು ಫೋನ್ ಮಾಡ್
ಹ್ಮ್ ಇನ್ನೇನ ಪ್ಪ
ಮತ್ತೆ ಎಲ್ಲ ಹೇಳ್ಬೇಕ ಕಾಲ್ಲ
ಸರ್ಕಾರ ಇಷ್ಟ ಅಂದ್ರೆ ದಾರ ಸರ್ಕಾರ ತಗೊಂಡ್ ಬರಕ್ ಬರ್ತತೆ
ತರಕಾರಿ ಎಲ್ಲ ತಗೊಂಡ್ಳ ಇಲ್ಲಿ
ಅಲ್ಲ ಮಾರ್ಕೆಟ್ನಾಗ
ಮಾರ್ಕೆಟ್ನಾಗಾ
ಇನ್ನೊಂದ ತರಕಾರಿ ಇತ್ತಂದ್ರೆ ತಗಕ್ ಬರ್ತೈತಿ ಸ್ವಲ್ಪ ಸ್ವಲ್ಪ ಜೀಪ ಬ್ ಬಸ್ ಜೀಪ್ ಬಸ್ ಏನ ಇರ್ತವೆಲ್ಲ ಸ್ವಲ್ಪ ಸ್ವಲ್ಪ ಸ್ವಲ್ಪ ಸ್ವಲ್ಪ ಏನ್ ನಾಳೆ ಸಂಡೆ ಊರಿಗೋಗ್ತೀರಿ
ಪ್ರಗತಿವಲ್ಲ ಈಗಾ
ನಮ್ಮ ಮತ್ತೆ
ನಾಳೆ ನಾಳೆ ಊರಿಗ್ ಹೋಗಲ್ಲ ಇದು ನಾಳೆ ಪಿಕ್ಚರ್ ಹೊಂಟಿವವಿ
ಯ್ಯಪ್ಪ ಎಲ್ಲಿ ಪಿಕ್ಚರ್ ಗ್ ಒಂಟ್ರಿ
ನಾಡ್ದ ಭಾನುವಾರ ಯಾವ ಟೆಕಸ್ ಇದನ್ ಕೊಟಾರ ಅಕ್ಕಾ ಇದು ಟಿಕೆಟ್ ಕೊಟಾರ
ಹೌದಾ
ಹ್ಮ ಯ ಯೋಗಾಸನದ ಇದ ಧ್ಯಾನದ್ದಂತೆ ಪ ಯಾರ ಈ ಮಿಲಲ್ ಪೇೆಟ್ ಯಾರ ಸಿಷ್ಟು ಕೊಟ್ಟಗ್ಯಾರ
ಹ್ಮ ಹ್ಮ್ ಹೋಗವ್ರೆ ಹೋಗವ್ರೆ
ಏಳು ಗಂಟೆಗ ಐತೆದ
ಹ್ಮ್
ಏಳು ಗಂಟೆಗೆ ಹೋಗಾಗ ನೋಡ್ಬೇಕಂತೆ
ಹಾಗ
ಹ್ಞೂ
ಹ್ಮ್ ಸರಿ ಸರಿ ತಗಪ್ಪ ಏ ನಾ ಅವ್ರಿಗೆ ಸೋಮನ್ ಮಗಲ್ಲಲ್ಲ ಹ್ಮ ಮತ್ತೆ ಇನ್ನೇನಪ್ಪ
ಮತ್ತೆ ಹೇಳ್ಬೇಕು ಕಲ್ಲ
ನೀನೇ ಹಳ್ಬಕ್ ನಾ ನೀವ ಏನ ಸಂಡೆ ಊರ್ ಹೋಗಲ್ಲಂದಿದ್ದ ಅದಕ್ಕೆ ತ ಕರಿ ಎಲ್ಲ ತಗೊಂಡೆ ಚೆನ್ನಾಗಿರುತ್ತ ಅಂತ
ಮೂರು ಹೋಲ್ ಸಂಡೆ ಇಲ್ಲ ರಿ ಹಾ
ನಮ್ಮೂರಿಗೆ
ಅದ ಪಿ ಈ ಸರಿ ಮನಿ ಬಳಿಕ ಹೋಗ್ಬೇಕಾ ಒಂದಿಟ್ಟ ಅದ್ ಮನಿ ಕ್ಲೀನ್ ಮಾಡಿಲ್ ಬಂದಾಗಿಂದ ಇಕಿ
ಹ್ಮ್ ಹ್ಮ್
ಚಾರ್ ಒಂದು ಟಿಕೆಟ್ಸ್ ಇಸ್ಕಾಬಿಟ್ಟಿನಾ ಮತ್ತ ಯಾಳು ಕವರ್ ಮಾಡಕ್
ಹ್ಮ್ ಸಂಡೆ ಇತ್ತು ನಮ್ಮ ಬಂದಿದ್ರೆ ಆಗಿರ್ತಪ್ಪ ಇನ್ನೊಂದು ಸರಿ ಬಂದ ಮೇಲೆ ಆಕಿ ಮನ್ಯಾಗ ಇರ್ತಾಳಲ್ಲ ಮಂಡ್ಯದಿನ ಮಾಡಿಕ್ಯತಾಳ ಬರೀ ನಮ್ಮೂರಿಗೆ.
ಹ್ಮ್ ಹ್ಮ್ ಬರನ್ ಬರನ್ ಈಗಲ್ಲ ಒಂದ್ ದಿವಸ ಜಾತ್ರೆ ಇದ್ದಾಗ ಅಲ್ಲೇ ಕಲಿಸೋ ಕೊಡ್ತೀನಿ ಒಂದ ಎರಡು ದಿನ.
ಅಯ್ಯಪ್ಪೋ ಜಾತ್ರೆ ಇಲ್ಲೆಲ್ಲ ಐತೊ ಅಯ್ಯಪ್ಪ
ನಿಮ್ಮ್ಊರಗ್ ಮಾಡ್ತಿರಲ್ವೇ ಯವುದಾದ್ ಜಾತ್ರೆಗಳು
ಇನ್ನು ಇಲ್ಲಿಗೆಲ್ಲ ಐತಿ ಇನ್ನು ಮಾರ್ಚ್ ತಿಂಗಳಾಗ ಐತೆ ಹಾ ಮತ್ತೆ
ಹ್ಮ್ ಯಾವ್ದ ಮಾಡಂಗಿಲ್ಲ ಸದ್ಯಕೆ ಹಬ್ಬ ಯಾವುದು ಇಲ್ಲ ಈಗ
ಈಗ ಹಬ್ಬ ಯಾವ್ದಿಲ್ಲಾ ನಿಮ್ ಬಾವ ತಿರುಪತಿಗ್ ಹೊಂಟದಾ ಹಲೋ ತಿರುಪತಿ ತಿರುಪತಿ
ತಿರುಪತಿ ಏನ ಧರ್ಮಸ್ಥಳಕ್ ಹೋಗೋಣ ಬರ್ರಿ ಮತ್ ನಳ ಸಂಬಳ ಬಂತಂದ ನಕ್ಕ್ನೆ ಶನಿವಾರ ಧರ್ಮಸ್ಥಳ ಕಾರ್ ಬರ್ತ
ಹೋಗಣ ಅಂದ್ರ ಹೋಗಂದ್ರನ ನಿಮ್ ಬಾವ ಬರ್ತರಾ ನಾವ್ ಬರ್ತೀವಿ
ಧರ್ಮಸ್ಥಳಕ್ಕೆ ಸಂಬಳ ಆತ್ ಅಂದ್ರೆ
ಯೋಗನ್ರಾ
ಧರ್ಮಸ್ಥಳಕ್ಕ ಹೋಗನಾ
ಧರ್ಮಸ್ಥಳಕ್ಕ ಇಲ್ಲಪ್ಪೋ ಧರ್ಮಸ್ಥಳಕ್ಕ ಆದ್ರೆ ಬರೋಕಲ್ಲ ಮಂತ್ರಾಲಯಕ್ಕೆ ಹೋಗಣ ಬಣ್ರಿ
ಮಂತ್ರಾಲಯ ಬೇಡ ಧರ್ಮಸ್ಥಳ.
ಹೇ ಹೋಗ ಧರ್ಮಸ್ಥಳಕ್ಕ ಹೋಗಿವ ಆಗ್ಲೇ
ಅಯ್ತ್ರಿ ಮಂತ್ರಾಲಯ ಹೋಗಂದ್ರ
ಮಂತ್ರಾಲಯ ಕ್ಕ್ ಹೋಗೋಣ ಬೇಕಾದ್ರೆ.
ಹ್ಮ್ ಸತ್ತ ತಗ ಅಂಗೇ ಹೋಗೋನಂತೆ
ಇಂದ ವಾಪಾಸ್ ಒಳ್ಳಿ ಬರ್ಬದು
ಹಂಗಲ್ಲ ಧರ್ಮಸ್ಥಳ ಹೋಗ್ಬೇಕು ಹೋಗ್ಬೇಕು ಅನ್ಕೊಂಡು ಕೈ ಬಿಟ್ಟಿವಲ್ಲ ಅದಕ್ಕ ಅಲ್ಲಿ ಅನ್ಕೊಂಡು ಹ ಹೋಗ ಬತ್ತುನನ ಕಟ್ಟ ಹಾ ಹಾ ಹಾ ಅದ
ನಿಮ್ ಭಾವ ತಿರುಪತಿಗ್ ಹೋಗ್ತಾರಾ ನಾಳೆ ಹೊಂಟಾರ
ಹ್ಮ
ನಿಮ ಕಳಸ್ತ ನೋಡ ಅವತ್ ಬಂದ್ಬ ಬಿಡ್ರಿ
ಹ್ಮ್ ಹ್ಮ್ ಹ್ಮ್
ಹ್ಮ್
ನಾನು ಮೇಡಮ್ಮು ಭಾನುವಾರ ಹೊರ ಹೋಗಣ ಅಂತಂದ್ರ
ಅಂದುರ್ ನಾಳೆ ಭಾನುವಾರನು ಹೊಂಟೀರ ಧರ್ಮಸ್ಥಳಕ್ಕೆ?
ನಾಳೆ ಭಾನುವಾರ ಅಲ್ಲಾ
ಫೋರ್ಥ್ ಸಾಟರ್ಡೆ
ಯಾವಾಗ? ಹಲೋ ಅಂದ್ರೆ ನಮ್ಗೆ ಕೆಲಸುಕ್ ಗುರು ಗುರು ತನೆ ಕೊಯ್ಯವ್ ಬರ್ತವ ನಾವ್ ತೆನೆ ಕುಯ್ಕಬೇಕ್. ಕು ಕೆಲ್ಸ ಮಾಡ್ಬೇಕು ಹೊಲ್ದಾಗ. ನಾವ್ ಎಲ್ಲಿಗ್ ಹೋಗವು
ಹೌದೆನ?
ನಮ್ಮು ತೆನೆ ಕೊಯ್ಯವ್ ಬರ್ತಾವ್.
ಹ್ಮ್ ಹ್ಮ್
ಫೋರ್ಥ್ ಸ್ಯಾಟರ್ಡೆ ಸಂಡೆ ನಾನ್ ನನ್ ಮಗನುಗುನು ನೋಡಕ್ ಹೋಗಕ್ ಆಗದಿಲ್ಲ ಅವನು ಪಾಪ ಬಾಮ ಬಾಮ ಅಂತ ಕರೀತ ಇದಾನ.
ಹ್ಮ್ ಹ್ಮ್ ಹ್ಮ್
ಅಯ್ಯ ನಾವ್ ತೆನೆ ಅಪ್ಪ ಯಾವದಪ್ಪ ಫೋರ್ಥ್ ಸ್ಯಾಟರ್ಡೆ ಸಂಡೆ ತೆ ಇದುಕೊಂಟೀವಿ ನಮ್ಮುದ್ ಹೊಲ್ದಾಗ ತೆನ ಕೊಯ್
ಹಾಂ ಹಾಂ ಹಾಂ
ಬರಕ್ ಆಗದಿಲ್ಲ ಅದುಕೆ ಇವಾಗ್ ಫ್ರೀ ಮತ್ತ ನಿಮ್ ಭಾವ ತಿರುಪತಿಗ್ ಹೋಗ್ಬರ್ತಾರ ಬೇಕಾದ್ರೆ ಒಂದಿನ ನೀನು ರೆಜಾ ಹಾಕು ನಾನು ರೆಜಾ ಹಾಕ್ತಿ
ಹೌದೌದೌದೌದ್
ಸುಮ್ನೆ ಎತ್ತಾಗ್ ಮಾತಾಡ್ತಿಯ ಅತಗಿರು ಸುಮ್ನೆ ಊಂ ಅಂತ್ ತಿಯಾ ಅಂತ್ಯಲ್ಲೋ ಯಪ್ಪಾ ನಿಜವಾಲು ಹೇಳ್ತಿ ನಾನು ಎಲ್ಲದೀರ್ ಹೇಳು.
ಆ ಇಲ್ಲಿದು ಆಚೆ ಐಸ್ ಫ್ಯಾಕ್ಟರಿ ಐತ್ತಲ್ಲ ಅಲ್ಲಿದೀನಿ.
ಅಂಗೆ ನಾವ್ ಟೀ ಕುಡಿತಿವಲ್ಲ ಅಲ್ಲೀಗ್ ಬಾ. ಹ್ಮ್ ಸರೆ ಅತ್ತಾಗೆ ಇರ್ಲ ಹುಚ್ರಾಗ್ ಬಿಡ್ತೀವಿ ಫೋನ್ ಕಾಲಾಗೆ ನಿಜ್ವಾಲು
ನೋಡ್ಬೇಕ್ ಅದಿಕ್ಕೆ ಇನ್ನು ಅದ್ರಾಗೆ ಎಷ್ಟ್ ಕೆಜಿ ತಾಕೊ ಬಂದ್ನು